ಹಲೋ ಹಾ ಏನ್ ನಡದಪ್ಪಾ
ಹಾಂ ಕೇಳಕತ್ತದ ಸೌಂಡು
ಹಾ ಕೇಕೊಂತ ಎಲ್ಲ ಕ್ಲಿಯರ್ಗಿ ಕೇಕೊಂತ ಏನ್ ಟೆನ್ಷನ್ ಎಲ್ಲ ಏನ್ ನಡದದ
ಏನಿಲ್ಲ ಅಣ್ಣ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದೆ ಎಲ್ಲಾ
ಏನಾಗದ
ಅದು ಮೊನ್ನೆ ಮಳೆ ಗಾಳಿ ಜಾಸ್ತಿ ಬಿಟ್ಟಿರ್ತಲಾ
ಹಾ ಹಾ ಹಾ ಹೌದು
ಅದು ಹೊಲ್ದಲ್ಲಿ ಇರ್ತಕ್ಕಂತಥ ಬೆಳೆಗಳು ಎಲ್ಲಾ ನಾಶ ಆಗ್ಬಿಟ್ಟಿದೆ
ಹೌದು ನಮ್ ಕಡೆಗೆ ಎಲ್ಲ ಹಿಂಗ ಆಗಬಿಟ್ಟಾವ
ನಿಮ್ ಕಡೆ ಹೆಂಗಿತ್ತು ಗಾಳಿ ಮಳೆ
ಹ ಏ ಹೌದು ಜಗ್ಗಿ ಮಳಿ ಅಂದೆ ಮೊನ್ನೆನೆ ಬಿತ್ತಿದೀವಿ ನಾವು ಬೀಜ ಮಳಿ ಬಂದ್ಬಿಟ್ಟದ ಈ ಮೊಣಕಾಲಕ್ ನೀರ್ಂತ ಒಳಗ ಎನ್ ಮಾಡ್ ಎಲ್ಲ ಬೀಜಾ ಮ್ಯಾಲ ತೇಳ್ಕೊಂಡ್ ಬಂದ್ಬಿಟ್ಟ ಅದ್ರದ್ದೆಲ್ಲಾ ಇಲ್ಲಿ ಹೊಲ್ದದಾಗ ಟೀನ ಶರ್ಡ್ ಹೊಡದಿದವು ಅವುನು ಟೀ ನ ಎಲ್ಲ ಹಾರಿ ಹೋಗಬಿಟ್ಟವು
ಸಡ್ಡು ಹೋಯ್ತಾ
ಶಡ್ಡಿನ ಎಲ್ಲಾ ಹಾರಿಹೋಗಿಬಟ್ಟು ದೋಪಾ
ಏ ಎಷ್ಟ್ ಎಕರೆ ಇತ್ತು ಹೋಲಾ
ಏ ಆರವರೆ ಎಕರೆ ಹಚ್ಚಿದ್ದುಪ್ಪು ಆರವರೆ ಎಕರೆ ಎಲ್ಲ ನೀರ್ ನೀನ್ ಆಗಬಿಟ್ಟ ನೋಡಿಗ ಏನ್ ಇಲಾ ಮತ್ತೆ ತ್ತಗ ಬರೀ ಏನ್ ಮಾಡ್ತೀ ನೀರ್ ಒಣಿದ್ಮೇಲ ಮತ್ತೆ ಏನಟೆಲರ್ಗೆಲ್ಲರ್ ಹೊಡಸಿ.
ಹಾ
ಮತ್ತ್ ಮ್ಯಾಲ್ ಮೇಲ್ ಕಸ ಆರಿಸಿ ಏನ್ ಮಾಡ್ಬೇಕು ಅದ್ಕ ಕೂಲಿ ಆಳಗಚ್ಚ್ಬೇಕ್ ಕೂಲಿ ಆಳಗಾ. ಏನು ಮಾಡ್ತಿಪ್ಪ ಈಗ ಮತ್ತೆ ಈಗ ಟಿಲ್ಲರ್ ಹೊಡಿಬೇಕು. ಟಿಲ್ಲರೊಡ್
ಅದು ಸರ್ಕಾರ ಕಡೆಯಿಂದ ಒಂದು ಪರಿಹಾರ ಅಂತೇಳಿ ಬರುತ್ತೆ ಬೆಳೆ ನಾಶದ್ದು.
ಹ್ಮ ಹ್ಮ್ ಹ
ಅದಕ್ಕೂ ಸೀದಾ ಮೊದಲು ಅಪ್ಲಿಕೇಶನ್ ಆಗ್ಬೇಕು ಆನ್ಲೈನಲ್ಲಿ. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ ಮೇಲೆ ಅದ ತಲಟೆ ಬಳಿ ಹೋಗಿ ಈ ಅದು ಡಾಕ್ ಹೋಗಿ ಕೊಡ್ಬೇಕು ಹ ತಲಾಟ ಬ ಡಾಕುಮೆಂಟ್ಸ್ ಕೊಟ್ಟು ಅಲ್ಲಿ ಸೈನ್ ಮಾಡ್ಕಬೇಕು ಒಂದು ಅಲ್ಲಿ ಒಂದು ಸೈನ್ ಮಾಡ್ ತಕ್ಷಣ ಅವ್ರು ಅಪ್ರೂವಲ್ ಮಾಡುಸ್ತಾರೆ ಮುಂದಕ್ಕೆ, ಏನಿಲ್ಲ ಅಂದ್ರೆ ಒಂದ್ ಎಕರೆಕ್ಕೆ ಒಂದ್ ಎಕ್ರಕ್ ಏನಿಲ್ಲ ಅಂದ್ರೆ ಒಂದು ಹತ್ ಸಾವಿರದಿಂದ ಇಪ್ಪತ್ ಸಾವಿರ ಬರ್ಬೋದು ನೋಡಿ ನಿಮ್ಗ. ಅಂದು ನೀವ್ ಅಂತರಿಲ್ಲ ಆರೂವರೆ ಎಕರೆದ ಅಂತ ಅಂತರ ನೀವು. ನಿಮ್ಗ ಮಿನಿಮಮ್ ಎಷ್ಟು ಬರುತ್ತೆ ನೋಡಿ. ಒಂದ್ಕೆ ಹತ್ಸಾವಿರ ಅಂದ್ರನ ಅರವತ್ ಸಾವಿರ ಆಯ್ತು.
ಹ್ಮ್ ಹ್ಮ್ ಹ್ಮ್ ಹ್ಮ
ಅಪ್ಲಿಕೇಶನ್ ಅಂತ ನಾನು ಹಾಕೀನಿ.
ಹಾ ಹಾ ಎಷ್ಟು ಬರ್ತದ ಸಬ್ಸಿಡಿ?
ಸಬ್ಸಿಡಿ ಅಲ್ಲ ಪರಿಹಾರ ಅಂತೇಳಿ ಬರುತ್ತದೆ ಬೆಳೆ ನಾಶವಾಗಿದಲ್ಲಾ ಗೋರ್ಮೆಂಟ್ ಕಡೆಯಿಂದ ಕೊಡುತ್ತದು.
ಹ್ಮ್ ಹ್ಮ್
ಅದು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೆ ಮಾಡಿದ್ರು ಅದು ಈಗ ಸಿದ್ದರಾಮಯ್ಯ ಕೆಳಗಿಳಿದ್ರುನು ಏನಾದ್ರು ಅದು ಹಾಗೆ ಇದೆ ಸ್ಕೀಮ್ ಅದು.
ಹ್ಮ್ ಹ್ಮ್ ನಡೆದಿದೆ ಅದು ಇನ್ನು.
ಇನ್ನು ನಡೆದಿದೆ ಹಂಗೆ.
ಹ್ಮ ಹ ಹ ಮತ್ತ್ ಏನ್ ನಡ್ದಿದೆ ಅದೆ ನಿಮ್ಮ್ ಹೊಲ ಆ ಟ್ರ್ಯಾಕ್ಟರು.
ಟ್ಯಾಕ್ಟ್ರಗಳು ಎಲ್ಲಾ ಈಗ ಮಳೆ ಬಂದ್ ಬಿಡ್ತಲ್ಲ ಕೆಲ್ಸ ಜಾಸ್ತಿ ನಡೆಯೊಲ್ದು ಆದ್ರೆ ಜೆ ಸಿವಿ ಕೆಲಸ ನಡೆದಿದೆ ನೋಡು.
ಹ್ಮ್ ಹ್ಮ್
ಜೆ ಸಿಬಿ ದು ಯಾಕಂದ್ರೆ ಮಳೆ ಬಂದು ನೀರ್ ನಿಂತಿರ್ತಾವಲ್ಲ ಹೊಲ್ದಲ್ಲೀ.
ಹೌದ ಹೌದು
ಅಲ್ಲಿ ಅಲ್ಲಿ ತೆಗ ತೊಡಿ ತೆಗ ತೊಡಿ ನೀರು ಹೊರಗೆ ಹೋದಂಗ ಮಾಡುತ್ತೆ ಅದು. ಮತ್ತೆ ನಮ್ಮೂರಲ್ಲಿ ಕಣಿಗಳುನು ಅದಾವಲ್ಲ ಜಾಸ್ತಿ ಜೆ ಸಿ ಬಿ ಕೆಲ್ಸ ಜಾಸ್ತಿ ನಡೋದು.
ಹೌದಾ
ಹ್ಮ
ಮತ್ತೇನ್ ನಡದೆ ಎಲ್ಲ.
ಮತ್ತೇನಿಲ್ಲ ಅದೇ ಮತ್ತ ಬೆಳೆ ನಾಶ ಆಗಿದೆಲ್ಲ ಸ್ವಲ್ಪ ಮತ್ತೊಂದ್ಸಲ ಆಗ್ಬೇಕಂತ ಮಾಡಿದ್ದೀವಿ ಸ್ವಲ್ಪ ಸಾಲ ಬೇಕಾಗಿತ್ತು. ತೋ ನಿಮ್ಮ ಹತ್ರ ಯಾರ ಫ್ರೆಂಡ್ಸ್ ಇದ್ರ ಹೇಳ್ತಿರೇನ ಅಂತ ಕೇಳಿದೆ ನಾನು.
ಹ್ಮ ಮತ್ತೆ
ಹಾ ಸಿಕ್ಕರೆ ಹ.
ಅದು ನಿವು ಎತ್ತಿದ್ಯಾ ಎತ್ತು
ದನ ಹ ದನಗಳದವು ಎತ್ತದ ಅಲ್ಲ ಎತ್ತು ನಾಕ್ ನಾಕದವ ಒಂದೊಂದು ಲಕ್ಷ್ದ ಒಂದೊಂದು ಹಾ ಅದಾವ ಒಂದ್ ಲಕ್ಷ ಒಂದ ಅ ನಾಕ ಹ ಹನ್ನೆರಡು ಅಕರೆ ಹೊಲ ಇದೆ ನಾ ಎತ್ತದವ ಅಂದ್ರೆ ಎರ್ ಜೋಡಿ ಎತ್ತತದವ ನಾಲ್ಕು ಲಕ್ಷ್ದ ಇಲ್ಲೇ ಮೊನ್ನೆ ಜಾತ್ರೆ ಐತ್ತಲ್ಲ ಅಲ್ಲೇ ತೊಗೊಂಡೀವಿ
ಹ್ಮ್ ಬಾಡಿಗೆ ಏನ್ ನಡತಿದೆ ಅದರ ತ ಎರ್ ತಿಂಡ
ಅದ್ರದ್ದ ಬಾಡಿಗೆ ಗಿಡಿಗೆ ಹೊಡೋದಲ್ಲ ನಮ್ ಮನೆಗೆ ಅಸ್ತಾಳೆ ಅಷ್ಟೇ ತೊಗೊಂಡಿವವಿ ಆದ್ರೂ ಕೂಡ ಬಾಗೆ ಬಾಡಿಗೆ ಅವವಾಗಾಗ ಹೋಗ್ ಬರ್ ದು
ಹಾ ಬಂದ್ರೆ ಬಾಡಿಗೆ ಹುಡ್ ಹಾಕೋಬೇಕು ಆದ್ರೆ ಎತ್ತನ್ ಕ್ಲಿಯರ್ ಆಗ್ತಿದೆ ಮತ್ತೆ ಬಾಡಿಗೆ ಚೆನ್ನ್ ನಡಿದೆ ಹದ್ದ್ನೂರು ರೂಪಾಯನು
ಹಾ ಬಾಡಿಗೆ ಜನ ಜಾಸ್ತಿ ಇದೆ ಬಿಡ್ರಿ ಅ್ರೆ ನಮ್ಮ ಒಳಗಳನ ಜಾಸ್ತಿ ಬಳಿ ಬಿದ್ದಾವಲ್ಲ ಅಂತ ಹೇಳಿ ನಮ್ ಒ ಲಿದಾಗ ಅಷ್ಟ ಹೊಡಿತೀವಿ ಎಲ್ಲಾರದಾಗ ಮತ್ತತ್ ನಮ್ಮ್ ಮಲ ಕೆಲ್ಸ ಹೋಗುತ್ತಾ
ಹ್ಮ್ ಹ್ಮ ಹ್ಮ್ ಮ್ಮ ಎಲ್ಲಾ ಅಪ್ಪನ ಅಪ್ಪ ನೀನು ಅದೇ ಮಾಡ್ತಾರೇನು ಎಲ್ಲ ಹೊಲ್ ಕೆಲ್ಸ
ಹಾ ನಮ್ಮ ಪಪ್ಪ ಹ ಇಬ್ಬರು ಅದೇ ಮಾಡ್ತಿವಿ ಅವನ್ ತಮ್ಮ ಓದಕತ್ತ ನ ಅವ್ನು ಇಂಜಿನಿಯರ.
ಹ್ಮ್ ಹ್ಮ್ ಹ್ಮ್
ಇಲ್ಲಿ ಬೆಂಗಳೂರ ಹಚ್ಚಿವಿ ಒಂದ್ ಲಕ್ಷ ಅಂತ ಫೀಸ್ ಒಂದ ಒಂದ್ ವರ್ಷಕ್ಕೆ. ಮೂರ್ ವರ್ಷ ಇರುತ್ತೆ ಮೂರ್ ವರ್ಷ ಕಂಪ್ಲೀಟ್ ಆಗ್ತಕ್ಷಣ ಏನ್ ಮಾಡ್ತಾನೋ ಏನಿಲ್ಲ ಅವ ಮುಂದ.
ಹಾ
ನಾವಂತ್ ನಾವಂತರು ಓದಿಲ್ಲ ಏನಿಲ್ಲ ಇದು ಹೊಲ್ದ ಕೆಲ್ಸನೇ ಮಾಡೋದ ನಾವು. ಹಾ ಕೇಳಸ್ತಾ ಇದೆಯಾ?
ಹ್ಮ್ ಹ್ಮ್ ಹ್ಮ್ ಹ್ಮ ಅ ಊಟಾ ಗಿಟಾ ಏನ್ ಮಾಡ್ತೀಯಾ
ರಮ ಇಲ್ಲಾ ಅಲ್ಲ ಊರಲ್ಲೇ ಇದಾನೆ.
ಹೌದಾ?
ಹಾ ನಮ ತಮ್ಮನ್ ಕೇಳಿದೆ ನಮ ತಮ್ಮ ಹಾಸ್ಟ್ಲಲ್ ಇರ್ತಾನೆ.
ಹೌದಾ
ಹ್ಮ್ ಅಲ್ಲಿ ಹಾಸ್ಟ್ಲ್ ಅಂತ ಮೈನಾರಟಿ ಹಾಸ್ಟ್ಲ್ ಅಂತ ಅವನಿಗೆ
ಹ್ಮ ಹ ಹ ಹ ಹ ಹೌದಾ ಹಿಂಗ್ ಇದು.
ಹಂ
ಹ್ಮ್ ಹ್ಮ್ ಮತ್ತ ಏನ್ ನೋಡದದೆ.
ನಿಮ್ದ್ ಏನ ನಡದದ್ರಿ ಬಿಸ್ನೆಸ್ಸೂ?
ನಮ್ದೇನ್ಪಾ ಅದೇ ಹೊಲ್ದ ಕೆಲ್ಸ ನಡೆದಿದೆ ಅದೇನು ಹತ್ತೆ ಬ ಬೀಜ ಬಿತ್ತಿದ್ವಲ್ಲಾ ಎಲ್ಲಾ ಲಾಸ್ ಆಯ್ತು. ತ್ತಿದೆ ಏನ್ ಮಾಡ್ಬೇಕು ಪೂರ್ತಿ ಅದ್ರಾಗ ಕೂಲಿಯಾಳ ಸಿಗವಲ್ಲೂ. ಏ ಏನಿಲ್ಲ ಕೆಲ್ಸ ಮಾಡ್ಬೇಕಂದ್ರ ಬಾ ಕುತ್ಗಿಗ್ ಅದಾ ಈಗ ಮನ್ಯಾಗ ನಾನೇ ದೊಡ್ಡ ಹ ಏನ್ ಮಾಡ್ತಿ?
ಹೌದ್ರೀ ದೊಡ್ಡರಿಗೆ ಜಮೆದಾರಿ ಜಾಸ್ತಿ ಇರತ್ತವೆ ಹೊಣೆಗಳು.
ಹ್ಮ್ ಮನ್ಯಾಗ ದೊಡ್ಡವನ್ದೇ ಎಲ್ಲಾ ಪ್ರೆಷರ್ ನನ್ ಮೇಲೆ ಹಾಕ್ತ ಸಾಲಾ ಅದಾ. ಜೀವ್ನಾ ಮಾಡ್ಬೇಕು ಅಂತ ಅದೇ ಅದಾ.
ಅದ್ರಾಗ ಬೇರೆ ಮತ್ತ ಈಗ ಮತ್ತಿಟ್ ಬೆಳೆಗಳ ನಾಶ ಆಗ್ಬಿಟ್ಟದ ಎರ್ಲಿ ಇರ್ಲಿ ದೇವರು ಎಲ್ಲರಿಗೂ ಒಳ್ಳೆಯವರಿಗೂ ಒಳ್ಳೇದ ಮಾಡ್ತಾನ
ಪೂರ ಬಂದ್ಬಿಟ್ಟು ಏನ್ ಮಾಡ್ತಿಯಾ ಪೂರ ತಮ್ಮನ್ ಮದ್ವಿ ಏನ್ ಮಾಡ್ತೀಯೋ ಈಗ ಮನ್ಯಾಗ ತಂಗಿದ್ ಮದ್ವೇ ಮಾಡ್ಬೇಕು
ಹ್ಮ್ ಹ್ಮ್ ಹ್ಮ್
ಸೋಲ ಪೂರಾ ಲಾಸ್ ಹಾಗಿ ಕೊಂತದ ಏನನ್ ಏನ್ ಮಾಡ್ಬೇಕಂದ್ರೆ ಏನ್ ಮಾಡ್ತಿಯಪ್ಪಾ
ಹೌದಾ ಮದ್ವೇ ಯಾವಾಗ ಇನ್ನ
ಹಾ
ಮದ್ವೇ ಯಾವೋಗದ?
ಮದ್ವೆ ಈಗ ನೆಕ್ಸ್ಟ್ ತಿಂಗಳಾನೇ ಇಡ್ಬೇಕ ಅಂತ ಅವ್ರು ಗಂಡಿನ ಕಡೆಯವರು ಹೇಳ್ತಾ ಇದ್ದಾರೆ. ಇ ಕಡೆ ನಮ್ಮಲ್ಲಿ ಅಮೌಂಟ್ ಇಲ್ಲ.
ಅರೆ ಅರೆ ಅ ಹೇಳ್ಬೇಕಿತ್ತು ನಿಮಗೆ ಪ್ರಾಬ್ಲಮ್ ಇದೆ ಅಂತೇಳಿ ಇನ್ನ ಸ್ವಲ್ಪ ತಾಳ್ತಿದ್ ಅವರು.
ಹ್ಮ್ ಅವರು ಡೇಟ್ ಮುಂದಿನ ತಿಂಗಳ ಇಡಮ್ಮ ಅವ್ರದೇನು ನಾವ ಹೇತಾ ಇದ್ದೇವಿ ಇಲ್ಲ. ಬೇಡೆ ಮುಂದಿನ ಇಯರನಲ್ಲಿ ಇಡೋಣ ನಾ ಹೇಳ್ ಮುಂದಿನ ವರ್ಷ ಇಡೋಣ ಅಂತ ನಾ ಹೇಳ್ತಿದೀನಿ. ಹ ಮದಮಕ್ಕನ ಕಡೆಯವರು ಹುಡುಗನ ಕಡೆರು ಕೇಳೋಲ್ರು
ಹಂಗ ಇರ್ಲಿ ಬಿಡ್ ಮತ್ತ ಏನ್ ಮಾಡಕ್ ಆಗಲ್ಲ ನೋಡಿ ಎಲ್ಲ ನ ನೋಡ್ಕಂಡ ಮಾಡ್ರಿ.
ಹಾ
ಏನ್ ಮಾಡೋಕ್ಕಾಗಲ್ಲ ರೀ ಅವ್ರು ಗಂಡಿನ ಕಡೆವ್ರು ಹಂಗೆ ಹೇಳೋ ಟೈಮಿಗೆ.
ಹಾ ಗಂಡಿನ ಕಡೆಯವರನ್ನೆಲ್ಲ ಗಂಡಿನ ಕಡೆಯವರು. ಹ್ಮ ಏನ್ ಮಾಡ್ತಿಯ?
ಹ್ಮ್ ನೋಡು ಬಂದಂಗ ನಡಿರಿ.
ಅಪ್ಪಾ ಏನೇನ್ ಮಾಡ್ಬೇಕ ಈಗ ಯಾರ್ ಬಳಿಯನ್ ಸಾಲಾಗಿಲ್ಲ ಇಸ್ಕೋಬೇಕು.
ಅಷ್ಟೆ ಮಾಡ್ರಿ ಇಲ್ಲಾಂದ್ರೆ ಇಲ್ಲಿ ನಮ್ ಫ್ರೆಂಡ್ ಅದಾನೆ ಒಬ್ಬರು ಕೋನ್
ಹಾ ಹಾ ಹಾ ಹಾ ಹಾ ಕೇಳ್ರಿ ಒಂದ ನಾಕೈದ್ ಲಕ್ಷ ಲಕ್ಷ ಆದ್ರೆ ನಮ್ಮಲ್ಲಿ ಒಂದು ತ್ರಿ ಫೋರ್ ಮೂರ್ ನಾಲ್ಕು ಲಕ್ಷ ಇದ್ದಾವೆ.
ಹಾ
ಅದ್ ನೋ ಅದ್ರಾಗ ಅಡ್ಜಸ್ಟ್ ಮಾಡಿ ಏನೇನ್ ಮಾಡ್ಕೊಬೇಕು ಅವ್ರಗ್ ಬಂಗಾರ ಗಿಂಗಾರ ಆಗ್ಬೇಕಲ್. ರಿ ಬಂಗಾರ ಗಿಂಗಾರ ಆಗ್ಬೇಕು. ಮತ್ತ ಒಬ್ಬಕ್ಕಿನ ಹೆಣ್ಮಳ ಏನನ್ ಮಾಡಿ ಸ್ವಲ್ಪ ಸೆಟಲ್ ಗ ಮಾಡಿ ಕೊಡ್ಬೇಕು ಅಂತ ಹೇಳ್ತಿದೀನಿ.
ಹೌದಾ ಅವನು ನಾಳೆ ಎಲ್ಲ ನಾಡ್ದ ಬರ್ತಾನೆ ಬೆಂಗಳೂರ್ಗ್ ಹೋಗಿದ್ದಾನೆ ಅವನು.
ಹಾ
ನಾಳೆ ಎಲ್ಲ ನಾಡ್ದ್ ಬರ್ತಾನ ಅವನು ನಮ್ ದೋಸ್ತು ಫ್ರೆಂಡ್.
ಹಾ ಹಾ ಹಾ
ಅವ್ನು ಬಂದಂದ್ರೆ ಅವ್ನಿಗೆ ಮಾಹಿತಿ ಕೊಡ್ತೆನೆ ನಾನು ಅವ್ನ್ ಬಳಿ ಇರ್ತವ ಹಂಗೆಂತಿಲ್ಲಾ. ಏನಾದ್ರೂ ಸಹಾಯ ಮಾಡ್ತಾನ ಅವ್ನಿಗೆ ಹೇಳ್ತನಂತ
ಹಾ ನೋಡ್ರಿ ಸ್ವಲ್ಪ ಎಲ್ಪ್ ಆದ್ರೆ ಚೆನ್ನಾಗಿರ್ತದೆ. ಸ್ವಲ್ಪ ಲಾಸ್ಟ್ನಾ ಗಿದ್ದೀವಿ. ನಾನು ಹೊಲ ಗಿಲ ಫುಲ್ ಲಾಸ್ ಆಗಿದ್ದೀವಿ ಹೇಳಿದ್ನಲ್ಲ ನಾನು ನಿಮಗ್ ಇಷ್ಟೊತ್ತು
ಹೌದೌದೌದು ಎಲ್ಪ್ ಮಾಡ್ತೀನಿ ತವ್ರಿ ಹಂಗೇನಿಲ್ಲಾ ಎಷ್ಟಾದ್ರು ಕೂಡ ಸ್ವಲ್ಪ ಆದ್ರ ಏನಾಯ್ತು ಒಂದ್ ಎರಡು ಲಕ್ಷ ಆದ್ರ ಎಷ್ಟುಕ್ ಕೊಡ್ತನ್
ಅಷ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ.
ಹಾ
ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಪುಣ್ಯ ಬರುತ್ತೆ ನಿಮ್ಮ ಹೆಂಡತಿ ಮಕ್ಕಳಿಗೆ
ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಾನು ಇಸ್ ಕೊಡ್ತೀನಿ
ಹಾ ಅದು ಮಾಡಿ ಸ್ವಲ್ಪ ಪುಣ್ಯ ಬಂದ್ಬ ಬಿಡ್ತದ್ ನೋಡ್ರಿ ಅಷ್ಟ್ ಅದೊಂದು ನೀವು ಮಾಡಿಕೊಟ್ಟರೆ ಏನಾದರೂ ಮಾಡಿಕೊಳ್ಳಬಹುದು ನಾವ ಏನೋ ಒಂದು ನೀವು ಎರಡು ಮಾಡಿದಿರಾ ಇನ್ನೊಬ್ಬರ ಬಲಿ ನಾ ಎರಡು ಮೂರು ಮಾಡ್ಕೋತೀವಿ ಅದ ಎರಡು ಮೂರು ಮಾಡ್ಕೊಂಡು ಹ್ಮ
ಮಾಡ್ಕೊಳ್ಳ ಮಾಡ್ಕೋ ಮೊದ್ಲು ಮದುವೆ ಮುಂಚೆ ಕ್ಲಿಯರ್ ಮಾಡಿ ಮೊದಲು
ಹೌದ್ರೀ
ಮೊದ್ಲು ಕ್ಲಿಯರ್ ಮಾಡಿ ಹೊಲದಲ್ಲ ಏನದ ಕ್ಲಿಯರ್ ಮಾಡಿ ಅದನೊಂದು ಒಂದ್ ದಂಡಿ ಇ ತರ ಕಡೆ ಒಂದ್ ಕಡೆ
ಹೌದಾ
ಹಾ ಸರಿ ಸ್ವಲ್ಪ ಫೋನ್ ಬರ್ತಾದೆ ಇಡ್ಲಾ ಸರಿ ಸರಿ ಹಾ